ಹಾ ಆಯ್ತ್ ನಿಮ್ದ ಆಯ್ತಾ
ಹ್ ಇಲ್ಲ ಇನ್ನು ಇವಾಗ ಮಾಡ್ಬೇಕು
ಹಾ
ಏನ್ ಮಾಡ್ತಾ ಇದ್
ಏನಿಲ್ಲ ಸುಮ್ಮನೆ ಮನೇಲ್ಲಿದೆ
ಅದ ತಪಪ್ಪ ಈಗ ಐದನೇ ಕ್ಲಾಸ್ ಹದ್ತಾಯಯ್ತಾ
ಹಾ ಹಾ
ಮನೇಲ್ಲ ಇಡ್ಕೊಂಡಿದ್ವಿ ಅದಕ್ಕೆ ಈಗ ಈಗ ಅವನ್ನ ಹೊರ್ಗಡೆ ಹಾಸ್ಲಿಗ್ ಹಾಕಣ ಅಂತ ಯೋಚನೆ ಮಾಡ್ತಾ ಇದ್ವಿ ಎಲ್ಲಿಗ್ ಹಾಕದ್ರೆ ಬೆಟ್ಟ ತರಂತ
ಅಂದ್ರೆ ಈಗ ಫಿಫತ್ ಮುಗುದ್ಮೇಲೆ ಒಂದ್ ನಾಲ್ಕಕ್ ತರದ ಹಾಸ್ಟ್ಲು ಬರ್ತವೆ
ಹಾ
ಒಂದು ಮುರಾರ್ಜಿ ಅಂತ ಒಂದು
ಹಾ
ಮತ್ತ್ ನವೋದಯ ಅಂತ ಒಂದು
ಹಾ
ಮತ್ತಂಗೆ ಬಿ ಸಿ ಎ ಮಾಸ್ಟರ್ ಗಳು ಬರ್ತವೆ
ಹಾ
ನೋದಯವು ಕೆಲ ಕಾಂಪಿಟೇಟಿವ್ ಎಸಾಮ್ಸ್ ಇರುತ್ತೆ ಹಾ ಅದಕ್ಕೆ ಇವಾಗ್ಲೇ ಫಿಫ್ತ್ಂದಾನೇ ಟ್ಯೂಷನ್ ಇರುತ್ತೆ
ಹ
ಟ್ಯೂಷನ್ಗ ಹೋಗ್ಬಿಟ್ಟು ಫುಲ್ ಕ್ಲೀನ್ಗ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು
ಎಕ್ಸಾಮ್ ಬರೆಯೋದು ಯಾವಾಗ
ಎಕ್ಸಾಮ್ ಅದೇ ಫಿಫ್ತ್ ನೀವು ಓದಬೇಕ್ರಲ್ಲ ಎಕ್ಸಾಮ್ ಬರತೀರಾ
ಹ ಅವಾಗ್ಲೇನಾ ಎಷ್ಟ್ ತಿಂಗಳು ಟ್ಯೂಷನ್ ಕಳಸ್ಬೇಕು ಅವ್ರಿಗೆ
ಮೂರು ತಿಂಗಳು ಕಳಿಸ್ಬೇಕು
ಹ್ಮ ಸಿಲಬಸ್ ಏನಿರುತ್ತೆ
ಸೇಮ ಸಲಬಸ್
ಹ್ಮ ಯವುದ ಹೇಗಾದ್ರೆ
ನಾವದಾದ್ರೆ ಒಂದ ಆರು ತಿಂಗಳು ಟ್ಯೂಷನ್ ಕಳಸ್ಬೇಕು
ಈ ಬಿ ಸಿ ಎ ಮಾಷ್ಟರು ಇವೆಲ್ಲ ಆದ್ರೆ
ಇವೆಲ್ಲ ಏನಿಲ್ಲ ಮಾಮೂಲಿ ಗೌರ್ಮೆಂಟ್ ಸ್ಕೂಲು ಅದ್ರ ಪಕ್ಕದಲ್ಲಿ ಆಸ್ಟ್ಲಿ ಇರುತ್ತೆ ಹಂಗ ಅ ಏನ್ ಎಕ್ಸಾಮ್ ಇಲ್ಲ ಏನಲ್ ಮಾಮೂಲಿ ಜಾಯ್ನ್ ಮಾಡಸ್ಬೇಕಂತು
ಹಾ
ಹ್ಮ
ಈಗ ಹಂಗ್ರೆ ಮುರ ಮುರಾರ್ಜಿ ಚೆನ್ನಾಗಿರತ್ತೆ
ಹಾ ಮುರಾರ್ಜಿ ಎಲ್ಲ ಚೆನ್ನಾಗಿರುತ್ತೆ ಈಗ ಮುರಾರ್ಜಿ ಎಕ್ಸಾಮ್ ಬರ್ದವ್ನಾರ ಒಂದ್ಸತಿ ಪಾಸ್ ಆದ ಅಂತ ಅಂದ್ರೆ
ಹಾ
ಅಪ್ ಟು ಟೆಂತ್ ಅಪ್ ಟು ಪಿ ಯುಸ ವರೆಗುನು ಫ್ರೀ ಎಜುಕೇಶನ್ ವಿತ್ ಎಲ್ಲ ಎಲ್ಲ ಅವ ನಿಮ್ದೇನ ಒಂದ್ ರೂಪಾಯಿ ಖರ್ಚಿಲ್ಲ
ಹ್ಮ್ ಎಲ್ಲಿಂದ ಆರನೇ
ಆರನೇ ಕ್ಲಾಸ್ ಇಂದ ನಿಮಗೆ ಸಣ್ಣದ ಪೆನ್ಸಿಲ್ ಎರೇಸರ್ ಶಾರ್ಪ್ನರ್ ಪೆನ್ನು ಪೆನ್ ರರಿಫಿಲ್ ಯೂನಿಫಾರ್ಮು ನೈಟ್ ಡ್ರೆಸ್ಸು ಬುಕ್ಸು ಕಾಪಿ ರೈಟಿಂಗು ಟೆಕ್ಸ್ಟ್ ಬುಕ್ಸು ಹ ಮತ್ತೆ ಎಫರ್ ಶೀಟ್ಸ ಸ್ಕೆಚ್ ಪೆನ್ಸು ಪೈಂಟ್ಸು ಏನೇ ಒಂದು ನೀವು ಇದ್ರು ಅಲ್ಲಿ ಮುರಜಜಿ ಸ್ಕೂಲ ಅಲ್ಲಿ ಪ್ರೊವೈಡ್ ಮಾಡ್ತಾರ ಅವ್ರಿಗೆಲ್ಲ
ನಾ ಓದಯದಲ್ಲಿ ಇದೇ ತರ ಪ್ರೊವೈಡ್ ಮಾಡ್ತಾರಾ
ನಾ ನಾವುದದಲ್ಲಿ ಸ್ವಲ್ಪ ಇದಕ್ಕೆ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ
ಹಾ ಬಿಸಿಎಂ ಹಾಸ್ಟೆಲ್ ಜಲಿತ್
ಹ್ಮ್ ಹ್ಮ್ ಹ್ಮ ಅಲ್ಲಿ ಹೆಂಗ ಕಿಟ್ಟಂತ ಕೊಡ್ತಾರ ಅಷ್ಟೆ ಕಿಟ್ಟ ಅಂದ್ರೆ ಈಗ ಸೋಪು ಪೇಸ್ಟು ಬ್ರಷು ಮತ್ತೆ ತಲೆಗೆ ಹಚ್ಕೊಳಕ್ ಒಬ್ಬರಿ ಎಣ್ಣೆ ಮತ್ತೆ ಗರ್ಲ್ಸಿಗೆ ಒಂದೊಂದು ಇದ್ರ ಜೊತೆಗೆ ಪೌಡ್ರ ಎಕ್ಸ್ಟ್ರಾ ಕೊಡ್ತಾರೆ
ಹ ಈಗದು ಎಕ್ಸಾಂಬಳ ಬಿಟ್ಟು ಹೋಗ ಪ್ರೊಸೀಜರ್ ಎಲ್ಲ ಯಾವತರ ಇರುತ್ತೆ ಎಷ್ಟು
ಎಕ್ಸಾಮು ನೂರು ಮಾರ್ಕ್ಸ್ ಇರುತ್ತೆ ಹ್ಮ್ ಹ್ಮ ದುಮಕ್ಷ ಈಗ ಎಷ್ಟ ಜನ ಬತಾರೆತ್ತ ಎಷ್ಟ ಕಟ್ ಆಫ್ ನಿಲ್ಸ್ತಾರೆ ಅನ್ನದು ಎಷ್ಟ ಜನ ಬರ್ತಾರ ಅದ್ರ ಮೇಲೆ ಡಿಪೆಡ್ ಗುತ್ತೆ
ಅದ ಕ್ಯಾಟಗರಿ ವೈಸ್ ಕಟ್ ಆಫ್ ನಿಲ್ಲಸ್ತರಾ ಇಲ್ಲ ನಾರ್ಮಲ್ ಅದೇ ಮಿನಿಮಮ್ ಎಷ್ಟು ಕ್ ನಿಲ್ಲಿಸತಾರೆ ಮಾರ್ಕ್ಸಸ್ ಒನ್ ಸೆವೆಂಟಿ ಫೈ್ ಐಟ್ ಈಗ
ಇಲ್ಲ ಇಲ್ಲ ಅಷ್ಟೊನ್ನೇ ಜಾಸ್ತಿ ಫಾರ್ಟಿ ಫೈವ್ ಇಂದ ಫಿಫ್ಟಿಗೆ ಬಂದರು ತಗೋತಾರೆ ಅಂದ್ರೆ ಮಾರ್ಕ್ಸ್ ಎಷ್ಟು ಜನ ಎಷ್ಟು ಜಾಸ್ತಿ ತಗತಿತಾರ ಅದು ಮಾರ್ಕ್ಸ್ ನೋಡ್ತಾರ ಈಗ ಅವ್ರ ಈಗ ಅಕಸ್ಮಾತ್ ಸೆವೆಂಟೀನ್ ನಿಲ್ಸಿರ ಅಂದ್ರೆ
ಹಾ
ಈಗ ಯಾರು ಸೆವೆಂಟಿನೇ ತೆಗ್ದಿರಲ್ಲ ಸ್ವಲ್ಪ ಜನ ಬರೀ ಫಿಫ್ಟಿಗೆ ಲ ಹಾಕ ಇರುತ್ತೆ ಅವಾಗ ಸೆವೆಂಟಿ ಫೈವ್ ಲ ಎಲ್ಲಿಂದ ತರ್ತಾರೆ ಅದಕ್ಕೆಸ್ ಮಾರ್ಕ್ಸ್ ಎಷ್ಟು ಬಂದ ಅಂತ ನೋಡಿ
ಹಾ
ವರ್ಷ ವರ್ಷ ಡಿಪೆಂಡ್ ಪರ್ಫಾರ್ಮೆನ್ಸ್ ಮೇಲ್ಲಿ ಡಿಪೆಂಡ್ ಆಗಿರುತ್ತೆ
ಹ
ಹಂಗಾಗಿ ಮಾರ್ಸ್ ಮೇಲ್ ನೋಡಿ ಇ ಡಿಸೈಡ್ ಮಾಡ್ತಾರೆ
ಅದು ಎಕ್ಸಾಮ್ ಬರಕ್ ಎಷ್ಟ ಟೈಮ್ ಇರ್ತದೆ
ಸಂಬರ ಮಾಮೂಲಿ ಎತ್ರೀ ಅವರ್ಷ ಟೈಮ್ ಇರುತ್ತೆ
ರಿ ಅವರ್ಸ್ ಅದು ಟಿಕಿಂಗ್ ಟೈಪ್ ಯಾವತರ
ಹಾ ಟಿಕ್ಕಿಂಗ್ ಪೂರಾ ಟಿಕ್ಕಿಂಗ್ ಇರುತ್ತ
ಅದ್ರಾಗಿ ಸಬ್ಜೆಕ್ಟ್ಸ್ ಯಾವಾಗಿರ್ತದೆ
ಕನ್ನಡ ಇಂಗ್ಲಿಷು
ಹಾ
ಹ ಮ್ಯಾಕ್ಸ್ ಸೈನ್ಸು ಸೋಷಲ್
ಈ ಎಕ್ಸಾಮ್ ಅಲ್ಲೂ ಅದೆಲ್ಲಾ ಸಬ್ಜೆಕ್ಟ್ ಇರುತ್ತಾ
ಹ್ಮ್
ಎಲ್ಲಾ ಸಬ್ಜೆಕ್ಟ್ ಇಪ್ಪತ್ತೈದು ಇಪ್ಪತ್ತೈ ಮಾರ್ಕ್ಸ್ ಸಿಗಿರುತ್ತಾ ಇಪ್ಪತ್ತ ಇಪ್ಪತ್ತು ಮಾರ್ಕ್ಸ್
ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಇರುತ್ತೆ
ಹ್ಮ್ ನಾವವು ಬರೀ ಈಗಡಯಟ್ಟು ಸ್ಕೂಲಲ್ಲೇ ಪಾಠ ಕೇಳ್ಬಿಟ್ಟು ಎ ಎಕ್ಸಾಮ್ ಬರ್ಸಿ ಪಾಸ್ ಆಗ್ತೀವಿ ಅಂದರೆ ಆಗಲ್ವ ಆ ಥರ ಮಾಡೋಕ್ಕೆ
ಹಂಗು ನಮ್ ಮಕ್ಳು ಟ್ಯಾಲೆಂಟ್ ಇದ್ರೆ ಆಗುತ್ತೆ
ಹಾ
ಹ್ಮ್ ಇವ್ರ ಮೇಲ್ ಡಿಪೆಂಡ್
ಹ್ಮ್
ಹ್ಮ್
ಅದು ಎಕ್ಸಾಮ್ ಅಲ್ಲಿ ಎಲ್ಲಿ ಬರಿೀಬೇಕು ಅವ್ರು ಕೊಟ್ಟಿದ್ದ್ ಪ್ಲೇಸ್ ಎಲ್ಲಿ ಬರಿೀಬೇಕು ಇಲ್ಲ ನಾವು ಸೆಂಟರ್ಗಳ ಹಾಕಬಹಾ
ನಾವು ಸೆಂಟ್ರ ಆಗಿಬಹದ್ ನಾವ ಆಲ್ಮೋಸ್ಟ್ ಎಲ್ಲ ನಮ್ಮ ತಾಾಲೂಕಲ್ಲೇ ಬರಿಬಹುದು
ಹ
ಹ್ಮ್
ಅದು ಡಾಕ್ಯುಮೆಂಟ್ಸ್ ಎಲ್ಲಿ ಏನೇನ್ಬೇಕು.
ಡಾಕಮೆಂಟ್ಸ್ ಏನಿಲ್ಲ ಆಧಾರ್ ಕಾರ್ಡು ಕ್ಯಾಷ ಇನ್ಕಮ
ಫಸ್ಟ್ ಆನ್ಲೈನ್ಲ್ಲಿ ಅಪ್ಲೈ ಮಾಡಿಸ್ಬೇಕಾ ನಾವು
ಹಾ
ಆನ್ಲೈನ್ ಲಾಪ್ಟಾಪ್ ಮಾಡ್ಬೇಕ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಆಧಾರ್
ಫೋಟೋ ಮತ್ತೆ ಒಂದು ಇದ್ ಬರುತ್ತೆ ಇದೇನು ಅಪ್ಲಿಕೇಶನ್ ಕಾಪಿ
ಹಾ
ಫಿಲ್ ಮಾಡಬಟ್ಟ ಒಂದ್ ಫೋಟೋ ಹಾಕಿ್ರ ಸ್ಯಾಡ್ಸ್ ನಂಬರ್ ಎಲ್ಲ ಹಾಕಿ ಹಾ ಹ ಸ್ಕೂಲಿಂದ ಪಾರಂ ಫಿಲ್ ಮಾಡಿಸ್ಬೇಕು
ಅಪ್ಲೇ ಮಾಡದ ನಾವೇ ಮಾಡ್ಬೇಕೊ ಇಲ್ಲ.
ಇಲ್ಲ ಇಲ್ಲ ಆ ಮುರಾರ್ಜಿ ಸ್ಕೂಲ್ಗಳಿಗೆ ಹೋಗಿ ಅಪ್ಲೈ ಮಾಡ್ಸ್ಕರ್ಬೇಕ ನೀವು ಹ್ಮ್
ಮತ್ತೆ ಅಲ್ಲಿ
ರಿಿಸಲ್ಟ್ ಏನುಂದ ಶ ಟು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಬರುತ್ತೆ
ಹ್ಮ್ ರಿಸಲ್ಟ್ ಬಂದ್ಮೇಲೆ ಯಾವ ತರ ಪ್ರೊಸೀಜರು ನೆಕ್ಸ್ಟ್ ಅಡ್ಮಿಷನ್ ಆಗಕ್ಕೆ ಮತ್ತೆ ಸ್ಕೂಲ್ ಹೋ ಆನ್ಲೈನ್ ಅಲ್ಲಿ ಮೆಸೇಜ್ ಬರುತ್ತೆ.
ಇಲ್ಲ ಇಲ್ಲ ಬರಲ್ಲ ನಾವ್ ಚೆಕ್ ಮಾಡ್ಬೇಕು. ನಂಬರ್ ಚೆಕ್ ಮಾಡ್ಬಿಟ್ಟು. ನಮ್ಗೆ ಎಷ್ಟ ಮಾರ್ಕ್ಸ್ ಬಂದಿರುತ್ತ ಅ ನೋಡ್ಕೊಂಡು ಸ್ವಲ್ಪ ದಿವಸ ಆದ್ಮೇಲೆ ಕಟ್ ಆಫ್ ಲಿಸ್ಟ್ ಅಂತ ಬಿಡ್ತಾರೆ. ಕಟ್ ಆಫ್ ಲಿಸ್ಟ್ ಬಿಟ್ಟ ಮೇಲೆ ನಮಗೆ ಅವ್ರು ಅಲ್ಲೇ ರಿಸಲ್ಟ್ ಮೇಲೆ ಮತ್ತ ಕೊಡ್ತಾರೆ ನಿಮ್ಗೆ ಇಂತಿಂಥ ಸ್ಕೂಲ್ ಸಿಗ್ಬಹುದು ಆಪ್ಷನ್ ಅಂದ್ರೆ ಇದರಲ್ಲಿ ಆಪ್ಷನ್ ಎಂಟ್ರಿ ಅಂತ ಏನಿಲ್ಲ.
ಹೂ
ಅವ್ರೇ ಸೆಲೆಕ್ಟ್ ಮಾಡಿ ಕೊಟ್ಬಿಡ್ತಾರೆ ನಿಮ್ದು ಈ ಸ್ಕೂಲಿಗೆ ಸೀಟ್ ಆಯತೆ ಇಷ್ಟ ಇದ್ರೆ ಹೋಗಿ ಇಲ್ಲ ಸುಮ್ಮ್ರಿ ಅಂತ.
ಹೂ
ನಮ್ಗೆ ಎನಾರ ಸ್ಕೂಲ್ಗೆ ಇಷ್ಟ ಇದ್ರೆ ಹೋಗ್ಬೇಕು. ಇಷ್ಟ್ರೆ ಇದ್ರೆ ಹೋಗಿ ಸ್ಕೂಲ ಜಾಯ್ನ್ ಆದ್ರೆ ಮುಗೀತ ಅಷ್ಟೇ ಪ್ರೊಸೀಜರ್.
ಹೂ
ಸ್ಕೂಲಗ್ ಜಾಯಿನ್ ಆದ್ಮೇಲೆ ಸ್ವಲ್ಪ ದಿಸ ಮಕ್ಕಳೆಲ್ಲಾ ನಮಗ್ ಒಂದ್ಕೊಂಡಿರ್ತಾರಲ್ಲ.
ಹ
ಸ್ವಲ್ಪ ದಿವಸ ಬಿಟ್ ಇರಕ್ಕೆ ಕಷ್ಟ ಆಗುತ್ತೆ ಎಲ್ಲರು.
ಹಾ
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಂದ್ ಅವ್ರ ಲೈಫಿಗೆ ಒಳ್ಳೇದು.
ಹ್ಮ್ ಅಲ್ಲಿ ಸ್ಕೂಲ್ಸ್ ಎಲ್ಲ ಯಾವತರ ಇರುತ್ತೆ.
ಸ್ಕೂಲ್ಸ್ ಫ್ಯಾಕಲ್ಟೀಸ್ ಎಲ್ಲಾ ಬಿ ಎಡ್ ಎಮ ಎ ಬಿ ಎಡ್ ಮಾಡ್ ಫ್ಯಾಕಲ್ಟೀಸ್ ಇರ್ತಾರೆ. ಇಲ್ಲೆಲ್ಲ ಅಂದ್ರೆ ಪ್ರಿನ್ಸಿಪಾಲ್ಸ್ ಎಲ್ಲಾ ಫುಲ್ ಸ್ಟ್ರಿಕ್ಟ್ ಇರ್ತಾರೆ. ಫೋನ್ಸ್ ಗೀನ್ಸ್ ಎಲ್ಲ ಏನೂ ಅಲೋ ಇರಲ್ಲ ಸ್ಮಾರ್ಟ್ ವಾಚ್ ಅಲೋ ಇರಲ್ಲ.
ಹ
ಹ್ಮ್ ಫುಲ್ ಚೆಕಿಂಗ್ ಎನ್ಕ್ವರಿ ಫುಲ್ ಜ ಹೈ ಲೆವೆಲ್ ಅಲ್ಲಿ ಇರುತ್ತೆ.
ಈಗ ನಮ್ಮ ಹುಷಿ ನಮ್ಮ ಮಗು ಏನಾರ್ ಹುಷಾರ ಇಲ್ದಂಗಗೆ ಆಯ್ತಾ ಅವಾಗ ನಾವು. ಮನೆ ಕರ್ಕೊಂಡ್ ಬರ್ಬೋದ ಇಲ್ಲ ಅವ್ರೇ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರ.
ಅಲ್ಲಿ ಅವ್ರ ಕೈಲಾದಷ್ಟು ಮಾಡ್ತಾರೆ.
ಹ
ಅವ್ರ ಕೈಲ ಆಗಿಲ್ಲ ಅಂದಾಗ ನಿಮಗ್ ಹೇಳ್ತಾರೆ
ಅಲ್ಲಿ ಏನು ನರ್ಸ ಇರ್ತಾರ ಹಾಂಗೆ ಕೆ ಪ್ರಿಪೀಟರಿ ಮಾಡಕ್ಕೆ
ಹ್ಮ ಹ್ಮ್ ಎಲ್ಲಾ ಸ್ಕೂಲಲ್ಲೂ ಒಂದ ಒಬ್ರು ಮಕ್ಳು ನೋಡ್ಕನಕ್ಕೋಸ್ಕರನ ಒಬ್ರು ನರ್ಸರಿ ಅಂತ ಇರ್ತಾರೆ
ಹ್ಮ
ಅವ್ರು ಡೈಲಿ ನೈಟ್ ಊಟ ಆದ್ಮೇಲೆ ಬಂದ್ಬಿಟ್ಟು ಎಲ್ಲಾ ಮಕ್ಳನ್ನ ಕುಂಡರ್ಸ್ಕೊಂಡು. ಎಲ್ಲಾರ್ಗು ಯಾರಿಗಾರ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕೇಳ್ಬಿಟ್ಟು ಪ್ರಾಬ್ಲಮ್ ಇ ಆದ್ರೆ ಸಾಲ್ವ್ ಮಾಡ್ತಾರ ಇಲ್ಲ ಆಗ್ಲಿಲ್ಲ ಅಂದ್ರೆ ಆಸ್ಪತ್ರೆಗ್ ಕರ್ಕೊಂಡ್ ಹೋಗ್ತಾರೆ.
ಹ್ಮ
ಅಲ್ಲೂ ಆಗ್ಲಿಲ್ಲ ಫುಲ್ ಸೀರಿಯಸ್ ಅಂದ್ರೆ ಅವಾಗ ಪೇರೆಂಟ್ಸ್ ಪೋನ್ ಮಾಡಿಬಿಟ್ಟು ಮಾಡ್ಬಿಟ್ಟು ಪೇರೆಂಟ್ಸ್ ಗೆ ಒಪ್ಪಸ್ತಾರೆ.
ಹ್ಮ್ ಈಗ ನಮ್ಮ ಮನೇಲಿ ಏನು ಫಂಕ್ಷನ್ ಇರುತ್ತೆ ಅಂತ ಕೇಳಿದ್ರೆ. ಬಿಡ್ತರ ಸ್ಕೂಲಿಂದ ಮನೆಗೆ ಕರ್ಕೊಂಡ್ ಹೋಗ್ಬೇಕ ಅವಾಗ.
ಅಂದ್ರೆ ಎಯಟ್ವರೆಗೂ ಬಿಡ್ತಾರೆ. ಅಂದ್ರೆ ನೀವೇ ಹೋಗ್ಬಬೇಕ್ ಪೇರೆಂಟ್ಸೇ ಹೋಗ್ಬಬೇಕು ಅವ್ರೊಬ್ಬ್ರನ್ನ ಯಾವದೇ ಕಾರಣಕ್ಕೂ ಕಳ್ಸಲ್ಲ.
ಹ
ಮತ್ತೆ ಈಗ ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಯಾವ ತರ ಇದೆ ಬೆಳಗ್ಗೆ
ಆಮೂಲೆ ಟೆನ್ತೂ ಪವರ್
ಆಶಾಲಲ್ಲೆಲ್ಲ ಎಷ್ಟೊತ್ತಿಗೆ ಬರ್ಸರ್ ಮಕ್ಳಿಗೆ
ಅದೇ ಆಕ್ಟಿವಿಟಿ ಹೆಂಗಿದೆ ಅಂದ್ರೆ ಈಗ ನೀವು ಮಕ್ಳು ಮಗು ಬಂದ್ಬಿಟ್ಟ ಅಲ್ಲಿ ಜಾಯ್ನ್ ಆದ್ಮೇಲೆ
ಹ್ಮ
ಫೈವ್ ತರ್ಟಿಗೆ ಎದಬೇಕು ಎಲ್ಲಾ ಮಕ್ಕಳು ಫೈವ್ ತರ್ಟಿ ಎದ್ದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಳಗೆ ಗ್ರೌಂಡ್ ಅಲ್ಲಿ ಇರ ಎಲ್ಲರು
ಹ್ಮ್
ಸಿಕ್ಸ್ ಓ ಕ್ಲಾಕ್ ಅಲ್ಲಿ ಗ್ರೌಂಡ್ಲ್ಲಿದ್ದು ಸಿಕ್ಸ್ ಇಂದ ಸೆವೆನ್ ವರೆಗೂ ಎಕ್ಸಸೈಸ್ ಮಾಡಿಸ್ತಾರೆ ಫಸ್ಟ್ ರನ್ನಿಂಗ್ ಮಾಡ್ಸ್ತಾರೆ ಆಮೇಲೆ ವಾಕಿಂಗ್ ಮಾಡಸ್ತಾರೆ
ಹ್ಮ
ಆಮೇಲೆ ಎಕ್ಸಸೈಜ ಮಾಡಿಸ್ತಾರೆ ಆಮೇಲೆ ಯೋಗ ಮಾಡಸ್ತಾರೆ
ಹ್ಮ ಎಲ್ಲಾ ಒನ್ ಅವರ್ ಅಲ್ಲಿ ಆಗುತ್ತೆ
ಹಾ ಎಲ್ಲ ಒನ್ ಅವರ್ ಅಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ
ಹಾ
ಮೆಡಿಟೇಷನ್ ಮಾಡಸ್ಬಿಟ್ಟು ಆಮೇಲೆ ಟೀ ಬ್ರೇಕ್ ಬಿಡ್ತಾರೆ
ಹ ಎಂ ಏಳ್ ಗಂಟೆ ಎಂತಾನ
ಹಾ
ಏಳು ಗಂಟೆಯಿಂದ ಟ ಬ್ರಕ್
ಹಾ ಏಳ್ ಗಂಟಿಂದ ಅಲ್ಲ ಅಲ್ಲ ಏಳು ಕಾಲವರೆಗೂ ೀ ಬ್ರು ಏಳು ಏಳು ಕಾಲಿಂದ ಮತ್ತೆ ಸ್ಟಡಿ ಅವರ್ಸ್
ಹ್ಮ್ ಅದೆಲ್ಲಿ ನಾವು ಕಾಲೇಜಲ್ಲಿ ಓದ್ಕೋಬೇಕಾ ಆಶಳಲ್ಲ
ಇಲ್ಲ ಇಲ್ಲ ಆಸ್ಟ್ರೇಲಿಯಿಂದ ಹೊರಕ್ ಸ್ಪೇಸ್ ಇರುತ್ತೆ
ಹ ಅಲ್ಲಿ ಚಳಿಲಿ ಮಕ್ಳೆಲ್ಲ ಹೆಂಗ ಕೂರದು
ಅಷ್ಟು ತೀರ ಚಳಿ ಇದಿದ್ರೆ ಒಳಗೆ ಕೂಸ್ತಾರೆ ಹ ಚಳಿ ಇಲ್ಲ ಅಂದ್ರೆ ಅವರಗ್ ಕೂರ್ಸ್ತು
ಹಾ
ಹ್ಮ್ ಬೇಸ್ಿಗೆ ಟೈಮಲ್ಲಿ ಈ ಎಕ್ಸಾಮ್ ಟೈಮಲ್ಲಿ ಎಲ್ಲಾ ಓದ್ೇಬೇಕಲ್ವಾ
ಹ್ಮ್ ಹ್ಮ್
ಬರಿೀ ಅದು ಡೈಲಿ ಇರಲ್ಲ ಎಕ್ಸಾಮ್ ಟೈಮ ಅಲ್ಲಿ ಮಾತ್ರ ಟೆಸ್ಟ್ ಎಕ್ಸಾಮ್ ಇರುತ್ತಲ್ಲಾ
ಹ್ಮ್
ಆ ೈಮ ಅಲ್ಲಿ ಇರುತ್ತೆ
ಊಟಕ್ಕೆ ಎಷ್ಟೊತ್ತಿ ಬಿಡ್ತಾರೆ ಬೆಳಗ್ಗೆ ಟ
ಊಟಕ್ಕೆ ಬೆಳಿಗ್ಗೆ ಎಂಟುವರೆಗ್ ಬಿಡ್ತಾರೆ
ಎಂಟುವರೆಯಿಂದ ಒಂಬತ್ತವರೆ ತನಕ
ಎಂಟೂುವರಿಂದ ಆಲ್ಮೋಸ್ಟ್ ಎಷ್ಟೇನ ಎಂಟೂರಿಂದ ಹತ್ತು ಗಂಟೆ ತನಕ ಇರುತ್ತೆ
ಹಾ
ಹ ಎಂಟೂುವರಿಂದ ಒಂಬತ್ ಗಂಟೆಗೆ ಎಲ್ಲ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನು ಒಂಬತ್ತುವರೆಗೆ ಸ್ಕೂಲಗ್ ಬರ್ತಾರೆ ಒಂಬತ್ತು ಮುಕ್ಕಾಲಗ್ ಪ್ರಯರ್
ಹಾ
ಫ್ರೈಯರ್ ಮಾಡಿಸಬಿಟ್ಟು ್ರೈಯರ್ ಅಲ್ಲಿ ಪೇಪರ್ ಓದಿಸ್ತಾರೆ ಮತ್ತೆ ಯಾರಾರ್ ಬರಡೆ ಇದ್ರೆ ವಿಶ್ ಮಾಡಿಸ್ತಾರೆ
ಹಾ ಹಾ
ಆಮೇಲೆ ಎಲ್ಲಾ ಕ್ಲಾಸಸ್ು ಅ ಸ್ಟಾರ್ಟ್ ಆಗುತ್ತೆ
ಹಾ ಮತ್ತೆ ಸಾಯಂಕಾಲ ಸ್ಕೂಲ್ ಮುಗಿದ್ಮೇಲೆ ಏನ್ ಇ ಮಾಡ್ತ
ಮಾಮೂಲಿ ಸ್ಕೂಲು ನಾಕು ಗಂಟ ಮಧ್ಯಾಹನ ಬ್ರೇ ಇದು ಲಂಚ್ ಬ್ರೇಕ್ ಇರುತ್ತೆ
ಹಾ
ಲಂಚ್ ಬ್ರೇಕಕ್ ಎಷ್ಟು ಒನ್ ಓ ಕ್ಲಾಕ್ ಇರುತ್ತೆ
ಹ್ಮ
ಒಂದಿಂದ ಟೂರ್ಗ ಲಂಚ್ ಬ್ರೇಕು ಮತ್ತೆಲ್ಲ ಮಕ್ಕಳೆಲ್ಲ ಹಾಸ್ಟ್ಲಿ ಬಂದು ಡೈನಂಗ್ ಹಾಲಿ ಹೋಗಿ ಊಟ ಮಾಡಕೊಂಡ ಮತ್ತೆ ವಾಪಸ್ ಸ್ಕೂಲಿಗೆ ಹೋಗಬೇಕು
ಹಾ ಒನ್ ಅವರ್ ಇರುತ್ತಾ ಲಂಚ್ ಬ್ರೇಕು
ಹಾಂ ಒನ್ ಅವರ್ ಇರುತ್ತೆ
ಹ ಮತ್ತೆ ಈವ್ನಿಂಗು ಸ್ಕೂಲ್ ಮುಗಿದ್ಮೇಲೆ
ಇವನಿಂಗ್ ಸ್ಕೂಲ್ ಮುಗ್ಮೇಲೆ ಮತ್ತೆ ಪ್ರೇಯರ್ ಮಾಡಿಸಬಿಟ್ಟು
ಹಾ
ಹಾ ಸ್ವಲ್ಪ ಹೊತ್ತು ಆಟ ಆಡಾಕ್ ಬಿಟ್ಟು
ಹಾ
ಹ ಅವ್ರುಾಸ್ಟ್ಲಿ ಕಳಸ್ತಾರೆ ಮೇಲೆ ನೈಟ್ ಏಳರು ಏಳು ಏಳು ಗಂಟೆಗೆ ಊಟ
ಹ್ಮ
ಊಟ ಆದ್ಮೇಲೆಯ ಇವ್ರುದೇನ ಇ್ರು ಆಕ್ಟಿವಿಟೀಸ್ ಮಾಡಕಂತಾರೆ ಓದಿದ್ರರು ಓದ್ಕಂತಾರೆ ಬರಿಯೋದ ಇದ್ರೆ ಬರ್ಕಂತಾರೆ
ನಾು ಇಷ್ಟವಂದ ಮುಕೊಬೋುದಾ
ಇಲ್ಲ ಹತ್ತು ಗಂಟೆ ಮಲ್ಗ್ಬೇಕು ಅದ್ರೊಳ ಮಲ್ಗಂಗಿಲ್ಲ
ಹ್ಮ್ ಸರಿ.. ಸರಿ ಹಂಗಿದ್ರಿ ಅದೇ ನಮ್ಮ ಹುಡುಗನು ಸೇರ್ಸಕಂತ ಕೇಳ್ದ
ಸರಿ ಆಯ್ತು ಸರ್